ಲೋ
ಹಲೋಮಲೋದ ಇಲ್ಲ್ ಯಾರೂಲ್ಲ ಯಾರುಲ್ಲ ಅವ್ರಲ್ಲ ಹೊಗ್ಯಾರ್ರಿ ಹ್ಮ್ ಏನಿಲ್ರಿ ಗದ್ದರಿ ಮಲ್ಯಾ
ಮತ್ಹೆಂಗಪ್ಪಾ ನೀನ್ ನುಕ್ಸನ್ ಮಾಡ್
ಏನ್ನುಕ್ಸಾನ್ ಅನಕಿ ಏನ್ ಮಾಡಿ ನಾ ಏನ್ ನುಕ್ಸಾನ್ ಮಾಡಿನಿ.
ಏನಂದ್ ಮಾಡತ್ರನ್ ಇದೇ ಇತ್ತು ಲಾಗಿನ್ ಹೋತ್ತ್
ಸ ನಂಬರ್ಲ್ಲಿ ಅಚ್ಚನ್ರಿ.
ಮತ್ಕಟ್ ಮಾಡ್ ಹೊಸನಂಬ್ರ್ ಹರ್ತೀ
ಹನ್ನಿಂದು ಒಂದ್ಸತಿ ಗದ್ದಾರಿ ಆಗಿತ್ತು ನೋಡ್ ಗದ್ದ ದ್ದರಿ ಬಟ್ ಇನ್ನೊಂದ್ ಸತಿ ಗದ್ದಾರಿ ಆಗ್ಯದ ಈ ಸತಿ ಕರೆಕ್ಟ್ ಕೂತದ್ರಿ
ಅಂದ್ರ ಒಂದ್ ಹಿಡಿತಲ್ರಿ ಯಾರ್ಡ್ ಹಿಡುದಲ್ರಿ
ಒಂದ್ರೀ ಒಂದ್ ಹಿಡದದ್ರಿ. ಈ ಸದ್ದ ಒಂದ ಹಿಡ್ದ ರೀ ಈ ಸದ ಅಗಳೆ ನಿಮ್ ಕಣ್ಮುಂದ್ ನ್ನೊಂದ್ಹಿಡುದದ್ರೀ ಸದ್ಯೆ
ಅದೇ ಅವಾಗೊಂದು ಈಗೊಗ್ಮ ಮತ್ತ್ ಏನ್ ಆಡ್ಸಿರಿ.
ಗಡ್ಡಾಡಿ ಮಲ್ಲೆವ್ರಿ ಮತ್ತೇನ್ನಿಲ್ರಿ ಮನ್ಷ್ಯ ಮನ್ಷ್ಯ ಬಾಗನ ಬಾಗ್ನ ಲಸ್ಟ್ರ್ ಬಿ ಲಾಸ್ಟ್ ಬಾಗ ಹೇಳ್ತನೋಡ್ರಿ.
ಹಾ ರೀ
ಗ ಎಲ್ಲಾ ಮುಗಿತ್ ತ್ರಿ ಮಾತಾಡದ್ ಮುಗಿತ್ರಿ ನಮ್ಗೂಡ್ ಮಾತಾಡ್ಬಟ್ರಿ.
ಹಾ ರೀ
ಅಣ ಒಂದ್ ಸ್ವಲ್ಪ ನಡೀತ್ರಿ ಅವ್ರ ಒಂದ್ ಸ್ವಲ್ಪ ಕೆಲ್ಸ ನಡ್
ಹ
ಗೆಣ ಇವತ್ ಅಂದ್ರ ಪ್ರಯಾಣಸ್ಲಗತ್ತರಿ ಇಬ್ರು ಒಂದೇ ಬಸ್ ಚಿನಲ್ಲಿ. ಅವರು ಇವತ್ತು ಫೋನ್ ಹಚ್ಚಿ ಇವ್ರು. ಮೇ ಬಿ ಇವತ್ ಬೆಳಗ್ಗೆ ಅಂದ್ರ
ಹಾ
ಕೃಷ್ಣ ಯಾವಾಗ್ ಹೋಗಮ್ ನಾವು.
ನಾವ್ ಹೋಗಿದೇವಲ್ರರಿ ನಾವ್ ಕ್ಲಾಸಿಗೆ ಅಲ್ಲಿ ವಲ್ರಿ ಅವ್ರು ಓಡಾಡತಿರ್ರಲ್ರಿ.
ಹೌದು ಜಿಗದಾಡ್ ಹತ್ತಿದ್ರಲ್ರಿ ಅವ ಅದಕ್ ಕೆರೆ ಹಾ ನೀವು ಇದ್ರೇ ಏನ್ರಿ. ನೀವೊಬ್ರು ನಾವೊಬ್ರು ಮತ್ತ್ಯಾರಿ?
ಆ ರಿ.
ನೀವೊಬ್ರು ನಾವೊಬ್ರು ಮತ್ತ ಇವ ಡುಮ್ ಸಮರ್ಥವ್ರ ಏನ್ರಿ.
ಹಾ ಹಾ ಅಲ್ಲೇ ಓಡ ಹತ್ರಪ್ಪಾ ಅವ್ರು. ಸಿ ಇದು ಕ್ಲಾಸಿನ ಮುಖಂಡ್ರು.
ಖರೆ ಖರೆ ಹೌದ್ರಿ. ಅದು
ಹ ರೀ.
ಹೌವ್ರಿ ಚಿನ್ಮಯ್ ಚಿನ್ಮಯ್.
ಹಾ ರೀ ಹಾ ರಿ. ಯಾರೆನ್ರಿ?
ಅವ್ರೊಬ್ರು ಇದ್ದಾರೆ ಅವ್ ಬರಿ ಇದ್ರಿ ಅವ್
ಹೇಳ್ರಿ ಮುಂದ್ ಹೇಳ್ರಿ.
ಅದಾಗಣ ಇವ್ರೀ ಅವ್ರ್ ಹೆಸ್ರೇನು?
ಹ್ಮ್
ಚಿನ್ಮಯಾತ್ರಿ ಚಿನ್ಮಯ ದಾನಮ್ಮ ದಾನಮ್ಮ ಮಗತ್ರಿ
ಹಾ
ಇವ್ರು ಅದಾಯ್ತು ಅದಾಗಣ ಇವ್ರ್ ಹೋದಿರಿ ಅಂದ್ರ. ಇವತ್ ಏನ ಅದ ಹೋಗೋಮ್ ನಡಿ. ಇಪ್ಪ ಇವತ್ತು ಊರಿಗ ಗಮ್ಮನಣ ಇವರು ಬಿ ವಿಭಾಗದವರು ಇನ್ನ ಸೂಟಿ ಕೊಟ್ಟಿಲ್ರರಿ ಅವರಿಗೆ.
ಕೊಟ್ಟಿಲ್ಲ ನಮಕ್ ಹ ಕೊಟ್ಟಿಲ್ರಿ.
ಅವ್ರರು ರಾಧ ಅವ್ರರು ಕರ್ದಿದ್ ಸಲ ಅಂದ ಜಿಗ್ ಜಿಗದ ಓಡ್ಯಾರ ರೀ.
ಹಾ ರೀ.
ಹೋಗೇಶಿನಿಂದ ಇದಕ್ ಹಯ್ಯಾರ ಅವರು ಫಸ್ಟ್ ಇಲ್ಲಪ್ಪಾ ಅ ಬಿಗುಡಿ ಸರ್ಕಲ್ ಒಬ್ರೇ ಮತ್ತ. ಇವರು ಒಬ್ಬರೇ ಬತಾರ ಅವರು ಒಬ್ ಇಬ್ರೇ ಬಂದಾರಿಗೆ.
ಹಾ ರೀ.
ಬಸ್ ಅಲ್ಲಿ ಆ ಕಡೆ ಒಬ್ಬ ಆಕಡೆ ಒಳಗ ಹಾಕ್ತಾನೆ ಇವ ಹೊರಕ ಕೂಡ್ತಾನೆ.
ಹ ರೀ.
ಪ್ರಯಾಣಿಸ್ತಾರೆ ನಾಲ್ಕೈದು ತಾಸ ಏನ್ ನೋಡ್ತಾರೆ ಏನ್ ಗೊತ್ತಿಲ್ಲ.
ಹಾ ರೀ ಹೋಗ್ ಮುಟ್ರ ಊರಿಗೆ.
ಹ ಮುಟ್ಟಾರ್ರಿ ಅಲ್ಲಕ್ಕ ಅವರ ಅವ್ರರು ಚೆಲಿ ಬ್ಯಾರೆನ ಇರ್ತದೀ ಕೃಷ್ಣ ಅವ್ರ ತೆಲಿ. ಈಗ ಹೆಂಗು ಪಗಾರ ಆಗ್ಯಾದ್ರಿ ಪಗಾರ ಆಗ್ಯದ ಆ ಕಡೆ ಕರ್ಕೊಂಡ ಹೋಗ್. ಹತಾರೆ ಎಲ್ಲಾರ ಸಂದ್ಯ
ಕರದ ಯಾವ್ದ್ಕರ.
ಹ್ಮ್ ಮನುಷ್ಯನೋಡದ
ಓ ಮಾನ್ಯನೋ ಪಾಪ ನಮ ಸಂ ಸಂಗು ಏನೋ ಮಾಡ್ರ ಅಂತಲ್ರ
ಹೌದ್ರಿ ಅದೊಂದ್ ಐದರ್ ಕತಿ ಪಸ್ಟ್ ಏನೇದ್ರಿ. ಇವರು. ಸ ಕೃಷ್ಣ ಅವರ ಏನ ಯಾದಗಿರಿ ನಮ್ಮ ಬೀಗಿರದಾರ ಹೋಗ್ಬ್ರ ಬಾ ಬೇಟಿಯಾಗಿ ಬರುನ ಅಂತ ಹೋಗ್ಯಾರತ್ರಿ.
ಹಾ ರೀ.
ಹೋಗೋಣ ಅಲ್ಲಿ ಡೈರೆಕ್ಟ್ ಯಾದ್ಗಿರಿ ಹೋಗೋಣ ಅಲ್ಲಿ ಯಾದಗಿರಿ ಹೋಗಿಲ್ಲ ರೈತ್ ಚ ಸ್ಟೇಷ ಯಾದಗಿ ಹೋಗಿದ್ರಿನ ಯಾದ್ಗೀ ಗಿರಿಗೆ. ಅಂದ್ರೆ ರೈಚೂರ್ಗ್ ಹೋಗಂ ತ್ತ ಹೇಳಿದಾರಿ ಅವರು. ರಾಯಚೂರ್ರಿಗ್ ಹೋಗೋಮ್ಮ ರಾಯಚೂರಲ್ಲಿ ಸಬ್. ಬೀಗುರ್ ಬೇರೆ ಹೋಗುಮ್ಮ ಅಂತ ಅಂದ ರಾತ್ರಿ. ಯಾದ್ಗಿರಿ ಸ್ಟೇಷನ್ದಾಗ್ ಹೋಗೊಂಡ್. ನಾ ಡ್ ಕುತಾರೆ ಅವರಿಬ್ರು. ಕುಂದೂರು ಸಂಬ್ದ್ ಹಬ್ಬದಲ್ಲಿ. ಹೇಳ್ಬಿಟ್ಟಾರೆ ಕೃಷ್ಣ ಅವ್ರು ನಮ್ಮ ಮ ಮಗ ಸ್. ಸಂಭು ಬೈಹಂಗಿತ್ತ ಅಂದ್ರೆ ಬೈಬೇಕ್. ಬೈಯಂಗಿತ್ತ ಬೈದ್ ಬಿಡು ಈಗೇನ್ ದೊಡ್ಡ
ಹಾ ರೀ
ಹೇ ನಿನಗ್ ಯಾಕ್ ಬೈಲೋ ನಾ ಯಾಕ್ ಬೈಲೋ
ಹಾ
ನೋಡಣ ಏನಂದಾರತ್ತ ಏ ಸಂಗು ನಾವೀಗ ಇದರ ರಾಯಚೂರ್ ಹೊಂಟಿಲ್ಲ.
ಹ್ಮ
ಇಲ್ ಸ್ವಲ್ಪ ಮಂತ್ ಒಂಟಿನಿ ಬೈಯಂಗಿದ್. ಬೈ ಹೊಡೆಂಗಿದ್ರೆ ಎರಡೆಟ್ ಹೊಡಿ
ಹಾ ರೇ
ಅಂದರೇ ಅರುಣಾ ಹೂ ಅಂದಾರ ಅವ್ರ್ ಮತ್ ಹೂ ಅಂದ ಕಿಷ್ ಮತ್ತ ಏನ್ ಹೊಡಿಯಕ್ ಬರಲ್ಲ ಬೈಯಕ್ ಬರಲ್ಲತ್ತ ಹೋಗಿದಾರ ಊರಿಗಿರಿ.
ಅದ್ರಲ್ಲೇ ಮುರಿ
ಹೂ ರೀ ಹೋಗ್ಯಾರ ಊರು
ಹಾ ರೀ ಇವ್ರು ಯಾರಗ್ರ ಅವ್ರ ಯಾರ್
ಓ ಅಚ್ಚಿಕ್ಏನ್ ಗೊತ್ತಿಲ್ರರಿ ಚ್ಚಿಕ್ ಬಂದಿದ್ ಹೇಳಿಲ್ರರಿ ಅವ್ರು ಓಡ್ದಿಲ್ರಿ ಅದು ಮಾತ್ ಒಡದಿಲ್ರರಿ.
ಇದುಕ್ಕ ಹೋಡುದ್ರು
ಹ್ಮ್ ಇವತ್ ರಟ್ಟೆ ಹೊಡ್ದವ್ರೆ. ಹೂಗುದ್ರ ರೈಚ್ಚೂರ್ ಹೋಗು ರಟ್ಟೆ ಹೊಡ್ದಿದ್ರೆ. ಇಸ್ಟ್ ಆಗಿತ್ ನೋಡ್ರಿ
ಹ್ಮ ಅವ್ರ್ ಹೆಂಗ್ರೀ ಹೇಳ್ಬೇಕ ಇಲ್ರಿ ಅವ್ರು ಪಾಪ್. ಪಾ
ಇನ್ ಮಾಡಕ್ ಬರಲ್ರರಿ ಹೇಳ್ಬೇಕಾಗಿತ್ತು ಫಸ್ಟ್ ಇಕರೇ ಹೇಳಿಲ್ ರೀ ಅವ್ರ್. ಅಷ್ಟು ಇದೆ
ಹ ಇವೇನು ಪಾಪ ಇವ ಒಬ್ಬನೇ ಅವ್ರು ಇಬ್ರು ಅಲ್ಲಿ ಮಂತ್ರಲಯ್ ಎಲ್ಲನ ಎಲ್ಲ ದರ್ಶ
ಹ ಮಾಡ್ಬಂದ ನೋಡ್ ದರ್ಶನ
ಕವಾಗ್ರಿ ಗುರುವಾರ ರೀ ಸಂಡೇ ರೀ
ಹ ರವಿವಾರ ದಿನ ಹೌದ್ರಿ ಹೌದ್ರಿ ಕರೆರಿ ರವಿವಾರ್ ದಿನ ಮಾಡ್ಬಂದರ
ಹ ಹ ಹ ಮತ್ತಿ ನಿಮ್ಡೆನ್ ನಡ್ದದ
ಮತ್ತೇನಲ್ರೀ ನೀವೇ ಹೇಳ್ಬೇಕ್ ನಿಮ್ ಕಡೆನೇ ಜೋರಾದ ಅನಸ್ಲತದ ಮಾಡ್ತರೆ ಮಾಡ್ ತರ್
ತೋಗ್ಬೆಕ್ರಿ ಗೌಡ್ರು ಗೌಡ್ರು ನೀವು ಊರಿಗಿ ಮೊರಂ ನಿಂತರಿ ನಿಮ್ ಕೈಲಿ ಆಗ್ತದ
ನಾವ್ ಮಾಡಲ್ರಿ ಅಂದ್ರ ಮಾಡೋರ ಅದರ್ರೀ ಅಲ್ಲಿ ಮತ್ತ ಮಂದಿ ಮಾಡ್ತರೀ
ಗೌಡ್ರ ನಿತ್ಬೇಕಲ್ಲ ಲೆಕ್ಕಕ್ಕ ನಿತ್ ಮಾಡ್ರ ನಡೀತದ
ಏನ್ ಮಾಡದಿರಿ
ಊರ್ ಹಬ್ಬ ರೀ
ಊರಬ್ಬ ಮಾಡ್ಬೇಕ್ ಆಗ್ತಾರಿ ಮತ್ತ
ಹ
ಮತ್ರಿ ಸಮಯ ನೋಡ್ರಿ ಹನ್ನೊಂದ್ ಆಗ್ಯಾದ್ ನೋಡ್ರಿ ಸಮಯ.
ಸಮಯ ಹನ್ನೊಂದ್ ಆಗ್ಯಾದ್ರಿ ಎಲ್ಲಾ ಹೋದ್ರ್ ನಾವ್ ಹೀಗ ನಿದ್ದಿ ಮಾಡ್ಬೇಕ್ರಿ ಈಗ.
ಕರೆ ಕರೇ
ಹ್ಮ್ ಮತ್ತ ನಾಳೆ ಕ್ಲಾಸ್ ಅದರಿ
ಹಾ ಆದ್ರಿ ಆದ್ರಿ ಬೆಳಿಗ್ಗೆ ಎದ್ದು ಯಾರ ಮು ಖವ ನಾನು ನೋಡಲಿ ನಮ್ದೇ ಅರ್ ಅರ್ಧಂಗಿ ಯಾರಿಲ್ರಿ ನಮಗ ನಮಗ ಯಾರ್ ಆರ್ರೀ ಏನ್ ಏನ್ ಏನ್ ಏನೇನ್ ಮಾತಾಡ್ತತಿರಿ ಮಲ್ಲ ದಗಡವ್ರೆ
ಇದ್ದುದು ಮಾತಾಡ್ರೋ ಏನೇನ್ ಅಂತರಲ್ರರಿ
ಮಾಲುದ ಗಾಡಿ ಅವ್ರೆ ಎಸಿ ಸ್ವಲ್ಪ ನೋಡ್ಬಿಟ್ಟು ಮಾತಾಡಿ ಮಾಲುದ್. ತಗಡವ್ರೆ
ಏನ್ ನೋಡ್ ಬಿಟ್ಟಿ ಮಾತಾಡಿ ನಿಮ್ದ ನಿಮ್ಮತ್. ನಿಮ್ ಇದು ಇದೇನಂತರ್ರಿ ಸಂಗುನ್ ಫ್ರೆಂಡ್ ನಿಮ್ಮ ಇದೂರು ರಾಜ್ಕುಮಾರ್ ಅವ್ರ ಏನಂತ.
ಸ್ವಲ್ಪ ಭಯಿಲ್ರಿ ನಮ ಗಯಾರಿಲ್ರಿ
ಅದಿಲ್ಲ ರಾಜ್ಕುಮಾರ್ ಏನನ್ಂತಾರ ಹೇಳ್ರಿ.
ನಮ್ ನಮ್ದೆನ್ ಇಲ್ರ್ರಿ ಇದರಲ್ಲಿ.
ಇಲ್ರಿ ಏನ್ ಚಲೋರ ನೋಡ್ರಿ ನೋಡ್ರಿ ನಿಮುಂದೆ ನಿಮ್.
ಏನ್ ಏನ್ ಚಲೋರಿ.
ಮ ನೀ ನಿಮ್ಗ ಅವ್ರಗ. ಚಲೊ ಅನಸ್ತರಿ ನೋಡ್ರಿ.
ಏನ್ ಚಲೋ ಇಲ್ರಿ ನಂಬಿಯದು.
ಇಲ್ರಿ ಅವಾಗ ರಿಕ್ವೆಸ್ಟ್ ಇಕ್ವೆಸ್ಟ್ ಆಗ್ತದ್ರರಿ ಆ ಯಾಕ್ರಿ ಯಾಕ ಅದೇ ಉತ್ಸವ ಈಗಿರ್ಬಕು.
ಹ ಹ ಹ
ಆರಿ
ಏನಿಲ್ರಿ ಮನುಷ್ಯ.
ಏನ್ ಮಾಡತ್ಲ್ ಇಲ್ರಿ ನಾನು ಈಗ ಜೀವನ.
ಮತ್ತೆ ಈಗ ಡಿಸಕಲ್ ಈಗ ನಿನ್ನ ಲೋಕಲ್ ಮಾಡತ್ತಿರುತ್ತ.
ಇಲ್ರಿ ಯಾರಭಿಷ್ಯರಿ ಇದು ಸುದ್ದಿ.
ಸೆಕೆಂಡ್ ಗ್ ಮಾಡ್ತನಿ ಅಂತಂದ್ರ ನೀ
ಏ ಎಲ್ರಿ ಎಲ್ರಿ ಎಲ್ ಸುಮ್ಮ ಅಂದೇರಿ ಸುಮ ಹ ನೀವ್ ಹೆಂಗ ಮಾತಾಡ್ತಿರ ಬ್ಯಾಡ್ರ್ ಬ್ಯಾಡ್ರಿ. ಹತ್ತುದ ಬ್ಯಾಟರಿ ಹತ್ತು... ಹತ್ತುದೇನ್ ಬ್ಯಾಟರಿಮ
ಹ್ಮ್ ಮನ್ಯಾಗ ಬಿಡಲ್ಲ ರೀಪ ಎಲ್ಲ ಮತ್. ಮತ್ತೆ ಇಷ್ಟ ಈಗ ಒಂದ್ ವರ್ಷ ಮಾಡಿ ಇನ್ನೊಂದ್ ಎರಡ್ ವರ್ಷ ಮಾಡ್ರೆ ಮುಗ್ದೆಹೊತ್ ಅಂತಾರ.
ಖರೇ ರಿ. ಮತ್ತೆನಂತರಿಮ್ಮಲ್.
ಏನಿಲ್ಲ ನೀವೇ ಹೇಳ್ಬೇಕು
ಹ ಹ ಹಾ ಹ
ಮತ್ತ ಕ್ಲಾಸ್ ನೋಡ ಬೆಳಗ್ಗೆ ಪಿ ಟಿ ಕ್ಲಾಸ್ಗ್ರಿ
ಒಂಟಿನ ನೋಡ್ರಿ
ಯಾಕು ಹೊಂಟ್ರಿ ಫಸ್ಟ್ ಟೈಮ್ ನಪ್ಲಿ ಬಿಡ್ರಿ ಒಂದ ನಾಕು ಎಷ್ಟ ಸಲ್ರಿ
ನೋಡ್ತದೆ ಗೊತ್ತನ್ ನನ್ಗ್ ಮನ್ಷ್ಯ ನನ್ ಅಂದ್ರ ಏನ್ ತಿಳ್ದಿ ಮನ್ಷ್ಯ ನ ಒಟ್ಟಿಗ ನುಜ್ಜಕ್ ಮಾಡ್ಬನ್ತ್ತಾರೀ ಅವರು
ಏನ್ ಅವಾಮ ಸರ್ ಮಾಡೋ ನಾವ್ ನೀವ್ ಅಂದ್ರೆ ಏನ್ಂತೀ ಹ್ಮ್ ಈ ಸಲ ಬಿಡ ಮತ್ ಸಲ ಕೂಡ್ರಿ ಇಲ್ಲಿ ಎರಡ್ ನಿಮಿಷ ಹಾ ರೀ ಮತ್ರರಿ ಊಟ ಏನ್ ಮಾಡ್ರಿ
ಇ ರಿ ಅದೇಏನಪಾ ಇದು ಊಟ ಇದು ಮಾಡಿದೇವ್ರೀ ಅದೇನ ಪಲಾವ್ರಿ
ಹಾ ರೀ ನಾವು ದೊಣ್ಣೆ ಬಿರಿಯಾನಿ ಮಾಡಿದ್ದೇವೆ ನೋಡ್ರಿ ನಾವು ಹೌ
ಓಹ್ ದೊನ್ನೆ ಬಿರಿಯಾನಿ ಹಾ
ಹಾ ರೀ
ರುಚ್ಙ ದೊಣ್ಣೆ ಬಿರಿಯಾನಿ ಧಣ್ಣೆತ್ ಇತ್ ಅದ್ರಲ್ಲಿ ದೊಣ್ಣೆ ಅದು ದೊಣ್ಣೆ ಬಿರಿಯಾನಿ ದೊಣ್ಣೆ ಹಾ
ಹಾ ದೊಣ್ಣೆ ಅಂತ
ಹಬ್ಬಬ್ಬಬ್ಬ ದಣ್ಣೆ ಬಿರ್ಯಾನಿಲಿ ದಣ್ಣೆ ಇತ್ತಾರ ಎಲ್ಲಾ ಮನುಷ್ಯ ನೀವು ಮನುಷ್ಯ ಏಕ್ ನಂಬರ್
ಮತ್ತ ರಜೆ ರಜೆ ಹೋಗದ್ದರಿ ನಾಳೆ ಹೊತ್ತಿವ್ ನಾಳೆ ನಾಡ್ದ ಹೋದ್ದರಿ.
ಯಾರ್ ಯರು ಹೊಂಟ್ರಿ.
ನಾವು ಮತ್ ನಾವು ನಾವೇರಿ.
ನೀವ್ ಅಟ್ಟೆ ನಿಮ್.
ಹ ಇಲ್ ಇಲ್ಲ ಅವೆಲ್ಲಾ ನಮ್ದು ಡಿಕ್ಷನರಿನಾಗ ಇಲ್ರಿ ಅವೆಲ್ಲಾ. ನಿಮ್ದ ಇತ್ತಲ್ರಿ ಪಲ್ಲಾ ನಮ್ದು ಈಗ ಅವಗೂ ಇಲ್ಲ ಈಗೂ ಇಲ್ಲ ನನಮುಗ್ ಸ್ಟೇಟ್ ಫಾರ್ವರ್ಡ್ ಇರುತ್.
ನಮ್ದ್ ಯಾ ಏನು ಇಲ್ಲೇ ಇಲ್ರಿ ಏನು ಇಇಲ್ಲೇ ಇಲ್ರಿ ನಮ್ದು.
ದವಂದರ್ ಡೈರಿ.
ಏನ್ ಒನ್ ಡೇ ಬ್ಯಾಟ್ಸ್ಮನ್. ರಿ ಮಲ್ದಗಡವ್ರಿ ಏನೇನ್ ಮಾತಾಡತ್ರಿ ದ.
ಆಯ್ತ್ ತೊಗೋರಿ ನೀವ್ ಹಸ್ತೀನ್.
ಹ್ಮ